ಹ
ಹಲೋ ಹೇಳಕ್ಕತ ಹಾ ಕೇಳಳ್ಿಸತದ ನೆಟ್ವರ್ಕ್ ಸಿಗಲ್ ಅವನ್ ಆಡ್ತವನ
ಹ್ಮ್
ಅವನು ಹೊಡ್ತವಳಿ ಅವಳು ಆಡ್ತಾಳಿ ಇಳುನ್ ಮಾತ್ರ ತಡೆಕಾಗಲ್ಲ ಇದ್ದ ಒಂದ್ ವಾರ ಒಂದ್ ವಾರಕ್ಕೆ ನಾ ಈಿ ತರ ಆಗ್ಬಂದ
ಹ್ಮ
ತಿನ್ನಲ್ಲ ಅಲ್ಲಿ ಹ್ಮ್ ಇಲ್ ನಾನ್ ಬೈತ್ ತಿನ್ನಿಸ್ತೀನಿ ತಿನ್ನಲ್ಲ ಅಲ್ಲಿ ಬೈಯೋರಿಲ್ವಲ್ಲ ತಿಂದರೆ ತಿಂತಾಳೆ ಬಿಡು ಹೊಟ್ಟೆಷ್ಟ್ದಾಗಂತಾರೆ ಅಾರಪ್ಪನೂ ಭಯಲ್ಲ ಅವನ್ಗೆ ಹೊಡಿತಾಳೆ ಯಾರಗ ಎದರಾ ಕೊಳ್ಳ ಅದೇನೇ ತಿನ್ಸಕೋದ್ರ ತಿನ್ನಲ್ಲ ಹೊಡೋದು ಗಿಂಡದು ದ ರೌಡಿ ಫಸ್ಟ್ ಯಾವರು ಹೇಳು ಚಾಮರಪುರ ಅಲ್ವಾ
ಹ್ಮ ಹಾ
ಅದುೇಏನು ಮಾಡ್ತಾಳೋ ಬಂದು್ ಮಾಡಬೇಕು
ಹ್ಮ ಡೈರಿ ಅಲ್ಲಾ ಪ್ಯಾಕೆಟ್ ಅಲ್ಲಾ
ಹ ಹ ಈ ಡೈರಿಲ್ಲಿ ಯಾರು ಬಿಡ್ಸ್ಕೊ ಬಂದರು ಪಾಕೆಟ್ನೆೇ ಪ್ಯಾಕೆಟನ ಇನ್ನೊಂದು ಹಾ ಅದೇ ಯಾವ್ದಿದದು ಅಷ್ಟ ಇಲ್ಲಿಗೆ ತೋಟಕ್ಕಯ್ತಾನ
ಹ ಪಾಟಕ್ಕೆ ಹೋಯ್ತಿದ್ದೇಾನ ಅಲ್ಲೂ ಹೋದನಂತಲ್ಲ ಪ್ಪ ಇದಕ್ಕ ನಲ್ಲಿಗ್ ಕೆಲ್ಸಕ್ಕ
ಅವ ಹೋಗ್ಬಿಟ್ಟು ಹತ್ತು ಗಂಟೆ ಮೇಲೆ ನಲ್ಲಿ ಕೆಲ್ಸಕ್ಕೆ ಹೋಗಿದ್ದಾನೆ ಇಲ್ಲೇನಾದ್ರು ಜಾಸ್ತಿ ಕೆಲ್ಸ ಇದ್ರೆ ಅಲ್ಲಿಗೋಗಲ್ಲ ಹಂಗ
ಹ್ಮ್
ಅಲ್ಲೇ ಎಷ್ಟೋ ನೆರಳಲ್ಲಿ ಮಾಡ್ಬೋದಿತ್ತು ಬಂದ ನಿದ್ದ್ಗೆ ಆಡಕ್ ಆಗಲ್ವಂತಲ್ಲಾ ಇಲ್ಲ ಐದ್ ಗಂಟೆಗೆ ಎದ್ದೋಯ್ತಾನೆ
ಇಲ್ಲ
ನಾಕ ಗಂಟೆಗೆ ಎದಳ್ಬೇಕು ಒಂದಿದ್ನಲ್ಲ ಅದೇಳ ಅಲ್ಲಿ ನಾಲ್ಕಟ ಇರ್ಬೇಕುಮ್ಮಲ್ಲಿದತ್ತ ಗ ಮಾಡೈ ಏಳ ಗಂಟೆಗೆ ಸೈಡ್ನ್ನೊ್ ಗಂಟೆನ್ನೊ್ ಗಂಟ ಹ್ಮ ಮತ್ತೆ ಕಷ್ಟಪಟ್ರೆ ತನಿ ಎಲ್ಲದು ಕೂತ್ ಹ್ಮ್ ಕೂತ್ತಕ್ಕೆಲ್ಲ ಹೆಗೆ ಆಯ್ತಿದೆ ಹ್ಮ್ ಅವ್ರೇನನು ನೀನೇ ಅಂತ ಹೇಳ್ತಿದ್ದಂತಲ್ಲ ಓನರ್ ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ದ ಅಂತ
ಹ್ ಹ
ಇರಲ್ಲ ಒಟ್ನಲ್ಲಿ ಹ್ಮ್ ಇರಲ್ಲಯಾ
ಯಾದಕೆ ಫೋನ್ ಪಿಕ್ ಮಾಡಿಲ್ಲ ಫೋನ್ ಮಾಡ್ಕೋ ಬರಲ್ಲ
ಹಲೋ ಅಕ್ಕ ದೀಪ್ ದೀಪಕ್ಕ ಬೇರೆನಾ
ಹಾಂ
ಬೇಕು ಕೆಲಸ ಮಾಡೇ ಹ್ಮ್ ಮಾಡ್ಬೇಕು ನಮ್ ಕಷ್ಟ ತೀರ್ಬೇಕು ಅಂದ್ರೆ ಮಾಡ್ಲೇಬೇಕು
ಮಾಡ್ಲೇಬೇಕು
ಅಕ್ಕ ಬೇರೆ ಇದ್ದಳ ಅಂದಿದ್ದು
ಸರಿ ಹ ಯಾರ
ದೀಪಕ
ಯಾವಾಗ ದೀಪ್
ಯಾವಕ ದೀಪ್ನಾ ಹ
ಅದ
ಹ
ನಿಮ್ಮ್ ಮಟ್ಟೆ ನಮ್ಮ್ ಮಟ್ಟಿ ಇಲ್ವಾ ವೈಶಾಖ ಅಕ್ಕ ಅವರು ಇದರೆಲಾ ಕಾವಲೆ ಎಷ್ಟ್ ಕಾವಲೆ ಎಷ್ಟ ಆಯ್ತದಾ
ಅಲ್ಲ ಎಷ್ಟ ಆಯ್ತದ
ಕಾವಲಿ ಅಷ್ಟೇನ ಆಗಲ್ಲ ಆ ಕಡೆ. ಎಲ್ಲಿಂದ ನಮ್ ಮನೆಯಿಂದ.
ದಾ
ಹಾಸ್ಪೆಟ್ಲು ಮ ನಾಷ್ಟ ಇಯ್ತ
ತಾಯ್ತ.
ಹಾಸ್ಪೆಟ್ಲು ಮ ನ. ಹ ಹೋಗ್ಬೇಕು ಅಲ್ಲಿ ಇಲ್ಲಿ ಹುಡ್ಗಿರ್ ಬಂದ್ರ ಅಲ್ಲಿ ಇಲ್ಲಿ ತೋರ್ಸ್ಬೇಕು ಹೋಗ್ಬೇಕು.
ಹ್ಮ್ ಅಂದ್ರೆ ಒಬ್ಳೇ ಇದಳ ಅಕ್ಕ ಅಂತ. ಹ್ಮ
ಈ ಸಾಯಂಕಾಲ ಜೊತೆ ಮಾತಾಡಲ್ವ ಅಲ್ಲಿ ಇಲ್ಲಿ.
ಲ್ವಾ ಅಲ್ಲಿ ಇಲ್ಲಿ.
ರೂಮ್ಗಳು ಒಳಗ. ರೂಮ್ಗಳ ಮಾತಾಡಲ್ಲ ಊರ್ಗಿ ಜನ ಮಾಡ್ತಾಳ ಮಳಿಕತ್ತಾಳ ಇನ್ನೇನ.
ಹ್ಮ್ ಒಬ್ಳೆ ಇರ್ತಾಳ.
ಒಬ್ಳೆ ಇರ್ತಾಳ ಹ್ಮ್ ಅದ್ನೆ ಹೇಳಿದ್ದು ನಾನು. ಕೆಲ್ಸ ಅಲ್ವಾ ಅಧ್ ಏನೊ ನೆಟ್ವರ್ಕ್ ಸಿಕ್ ಒಂದ ಸ್ವಲ್ಪ್ ಸ್ವಲ್ಪ ಕಟ್ ಆಯ್ತದೆ.
ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿ ಯಾರು ಹುಡುಗರು ಹೋಗಲ್ಲ ಯಾರು ಹೊಗಲ್ಲ ನಾಯಿ ಇರುತ್ತೇ ಹೋಗಲ್ಲ.
ನಾಯಿ ಇರುತ್ತನೆ ಒಗಲ್ಲ.
ಅಂದ್ರ ನಂದು ಈಚೆಗ ಆಯ್ತು ಅದು ಮೇಲದೇ ಎಡಪ್ತಿಯರ್ ಮೇಲ್ ಅದ.
ಹ್ಮ
ಹ್ಮ ನಮ್ದು ಈಚ ಆಯ್ತು ಇಲ್ಲೊಂದ ಸ್ವಲ್ಪ ಬೇಕಾರೆ ಬಂದು ನಮ್ಮ್ ಐಕೆ ಯಾವ್ರ ಉಳ್ಕದ್ರು ಕೇಳೋದಿಲ್ಲ ಹುಡ್ಗಿರ್ ಮಾತಾಡಲ ಇವ್ನು ನೋಡವ ಮೋಹನು ಆನ್ವನು ನೋಡವ ಮಾತಾಡಲ್ಲ ಅವಂತೂ ನಿಮ್ ಒಂದ್ ಗಂಟಕ್ ಬಾ ಎರಡ್ ಎರಡ್ ಗಂಟಕ್ ಬಾ ಒಳಾಕ್ ಹೋದ್ರ ಮಾತ್ರ ಈಚೆ
ಹೋದ್ರ ಮಾತ್ರ ಈಚೆ ಕಡದಿಲ್ಲ ಹ್ಮ್ ಈಚಕ ಬೆಳಿಗ್ಗೆ ಮ .
ಎರಡ್ ಗಂಟೆಗೆ ಬಂದ್ರ ಸಾಯಂಕಾಲ ಪ್ನ ಬೆಳಿಗ್ಗೆ ಎರಡ್ ಗಂಟೆ ಒಂದ್ ಗಂಟೆಗೆ ಅವ ಈಚೆಗೆ ಬರ್ಬೇಕ ಈಚೆ ಹದ್ ಏನ್ ಮನಿ ಕನ್ನಾ ಸ್ದ.
ಹ್ಮ್ ಬೈತರೆ ಅಂತಾನಾ
ನಿಜಾ... ನಿ
ಮತ್ತೆ ನಿದ್ದೆ ಮಾಡದು ಹಂಗೆ ಹ್ಮ್.
ಬೈತಾರ ಅಂದ್ರೆ ಆ ಕಡೆ ಹೋಗ ಒಂದು ಒಂದಾಗಿಂದಾ ಮಾಡಕ್ಕೆ ಆತ್ತ ಕಡೆ ಹೋಗ್ಬೋದು.
ಹ್ಮ್ ಹ್ಮ್ ಇನೇನು ಭಾವ ಬರೋದ್ ಎಷ್ಟು ಆಯ್ತತೆ. ಹಲೋ. ಹಲೋ.
ಸ್ತದ ಹೇಳು.
ಭಾವ ಬರೋದ ಎಷ್ಟೋತ್ ಅದು ಭಾವ ಲೇಟ್ ಅದ್ದ ಬರದು
ಹತ್ ಗಂಟೆ ಹತ್ತುವರೆ ಹತ್ ಗಂಟೆಗ್ ಬತ್ತದ.
ಗಂಟೆಗೆ ಬರ್ತದೆ.
ಹಾ ಊಟ ಕೊಟ್ಬಿಟ್ಟು ಬರ್ಬೇಕಲ್ಲಾ.
ಹ್ಮ್..
ಹತ್ತುವರೆ ಹತ್ ಗಂಟಕ್ಕ
ಹ್ಮ್.
ಹ್ಮ್ ಇ ದ್ರ ಮಂಚೆ ಹೇಳತೀನಿ ಚೂರು. ಅದು ಮಲಿಕಂದ್ರೆ ಹೆಂಗೆ ತೋಳು ಮೇಲೆ ತಲ ಮೇಲೆ ಹ್ಮ್ ಬೆಳಗಾನ ತೋಳ
ನ ತೋಳೆ ಮೇಲೆ ತಲ ಇಟ್ಟು.
ಕೈ ವಟ್ಟೆ ಮೇಲೆ ಸುಮ ದಂಗಿ.
ಹ್ಮ್
ಹ್ಮ್
ಆದ್ರೂ ಸ್ವಲ್ಪ ರಿಸ್ಕಿ ಅನ್ಸುತ್ತೆ ಕೆಲ್ಸ ಅದೇನ ಕೇಳಿಸತಾನೆ ಇಲ್ಲ ಒನೊಂದ ಸ್ವಲ್ಪ ಕಟ್ ಐತದೆ ತದೆ ಕಟೈಟತೆ
ನಾರಿಪ ಕೇಳಸ್ತದ ನಡಸು
ಹ್ಮ್ ಇನ್ ಏನು?
ಇನ್ನೇನ್ ಸಮಾಚಾರ ಇನ್ ಯಾವಪ್ಪ ಏನ್ ಗೌರಿಬೇನು
ನೀ ಯಾವ ಹಬ್ಬಕ್ಕೂ ಬರೋದು ಇಲ್ಲ ನೀವು ಇನೆನ
ಹ ಎಲ್ಲಿ ಕತರು ನಿನ್ ಕಳ್ಸ್ಬೇಕಲ್ಲ ಇಲ್ಲಿ
ಹ್ಮ್ ಅದೇ ನೀವು್ ಬರ್ಬೇಕು ಅಂದ್ರೆ ನಿಮ್ಮಬ್ ಹ್ಮ್
ನಮ್ದಬೇಕು
ಹ ಯಾರಾದ್ರೂ ನಿಮ್ ಕೆಲ್ಸ ಮಾಡ್ಬೇಕು. ಹ್ಮ
ಮಾಡ್ಬಿಟ್ಟು ಪಜಿಲಿ ಇರೋದಾದ್ರ ಒಂದ್ ಎ ಹ ದಿನ ನೆಮ್ದಗ್ ಇರ್ಬು
ಇದಲ್ಲ ನೆಮ್ಮದಿ ಇರ್ಬೋದು
ಕ್ಯಾಸದ ಬಗ್ಗೆ ಎಲ್ಲ ಹಂಗ ಹಂಗಂತ
ಹಂಗ ಹಂದಾ
ಹ್ಮ್ ಹ್ಮ್ ಅ ದುಡ್ ಗಿಡ್ಡು
ಹ ದುಡ್ ಗಿಡ್ಡು ರೆಂಟ್ ಒಂದೆ ದುಡ್ಡ ಕೇಮಕ್ ಸರ್ ಇಷ್ಟಬೇಕಲ್ಲ ತಿ
ಇವತ್ತು
ಇವತ್ತು
ರ್ಜೆ ಇರ್ತವೆ ನಾಳೆ ಹೊಸಿ ಜನ ಇರ್ತವೆ
ಅಂದ್ರೆ ದಿನ ದಿನ ಒಬ್ಬೊಬ್ರು
ಹಂಗ ಈಸ ಅವ್ರ ಕೈಗ ಅರೇಂಜ ಇದ ನಾಲ್ಕ ಐದು್ ದಿನದತ ಎಷ್ಟ ಆಯ್ತ ಗೊತ್ತದ
ಹ್ಮ್
ಎಲ್ಸ ಸರಿ ಅಂದ್ರೆ ಇರ್ಸಲ್ಲ ಅದೇ ಬೇಜಾರು ಒಂದುಬ್ಬ ಸಲಡ್
ಒಂದ್ ಒಂದ್ ದಿನ ಎರಡ್ ದಿನನಾದ್ೂ ಹೋಗಿದ್ ಬನ್ನಿ ಅಂತ ಹೇಳಲ್ಲ
ಬಚ
ಹ್ಮ್
ಹ್ಮ್ ಆತ್ತೆ ಗುಗ
ಹೋಗತ ಸಾಯಂಕಾಲ ಅವಾ ಕಡಲ್ಲ
ಹ ಬ ಬಬ
ಇ ಹೋಗ ಬಂದ್ಬಿಟ್ರ ಏನ್ ಮಾಡಣ ಹ್ಮ್ ಇರ್ಬಾರ್ದು ರಜೆ ಹಾಕ್ಬಾರ್ದು ಒಟ್ನಲ್ಲಿ ಹೋಗಿದ್ದ್ ಬರ್ಬೇಕು ಬೆಳಿಗ್ಗೆವಾಗ ಸಾಯಂಕಾಲ ಬಂದಡ್ಬೇಕು ಅವ್ರಗ ಅದಕ್ ಸ್ವಲ್ ಸ್ವಲ್ಪ ಅಪ್ಪ ಕೇಳಳ್ ಸುತ್ತ ಕಟ್ಟಾಯ್ತದಾಕೋ
ಕಟ ಆ್ತಲ್ಲ ಯಾಕ
ಹ್ಞ ನೆಟ್ವರ್ಕ್ ಸಿಗಲ್ವೇನು ಮೋಸ್ಟ್ಲಿ ಮನೆೊಳಗನಿಲ್ಲಾನು ಅದಕ್ಕೆ
ಲಕ ಹಾ ಪತ್ನಕ ಹಾ
ಇನ್ನೇನು ಎ
ಇನ್ನೇನ್ ಸಮಾಚಾರ
ಮೂನ್ ಸಮಸಾರ ಹೇಳ್ಬೇಕಪ್ಪಾ ಬೆಂಗಗಳೂರಿಲ್ಲ ನೀವು
ಹಾ ಯಾವ ಬೆಂಗ್ಳೂರುನಾಗ ಆತಯ ಬ ನನ್ ಆ ಪಟ್ಟಿ ಸುದ್ದ ಆಡ್ತವಿ ಕಳೋಲ್ಲಿ
ಹಾ ಈಗ ಅದೇ ಅಷ್ಟು ಇದ್ ಮಾಡ್ತಿದ್ದಲ್ಲಗಳೂರ್ಲಿ ಈಗ ಹೆಂಗಿದೆ ಒದಕ್ಕೆ
ಹ ಈಗೆಲ್ಲಾ ಆಗೋಯ್ತು ಕತಾ ಇಲ್ಲಿ ಪ್ಯಾಡ್ ಗೀಡು ವಿಸ್ಪೇರ್ ಎಲ್ಲ
ಹ್ಮ ನೀವೇ ತೆಗಿಬೇಕಾ? ಹಲೋ ಹಲೋ
ಅಂದ್ರೆ ಬಿಸ್ನೀರು ಡೈಲಿ ಗುಡಿಸ್ಬಿಟ್ಟು ಕಸ ಗೀಸ ಡಸ್ಟ್ಬಿನ್ ಎತ್ ಮಾಡ್ಬಿಟ್ಟು ತೋಳ್ಬಿಟ್ಟು ಬೆಳಗ್ಗೆ ಎಂಟ್
ಎಂಟವರ್ಗ ಹೋದ್ರಾ ಹತ್ ಗಂಟೆ ಹನ್ನೊಂದು ಗಂಟೆಗ್ ಕೆಲಸ ಮುಗಿಯುತ್ತೆ. ಹ್ಮ ಮನೆ ಕಾರ್ಯ
ಹ್ಮ
ರಮ್ಯಾ
ಹ್ಮ ಹಯ್ಯಪ್ಪಾ ಕಾಲ ಏನಾಗ್ಬೇಡ ದಿನ ಹತ್ಬೇಕು ಇಳಿಬೇಕು ಹತ್ಬೇಕು ಇಳಿಬೇಕು. ಹ್ಮ ಮತ್ತೆ? ಮಾತ್ರೆ ನುಂಗಿ ನುಂಗಿ ಕೆಲಸ ಮಾಡೋದು ನಾನು ಹ್ಮ
ಹ್ಮ
ನಿಮ್ಮೂರ್ ನಿಮ್ಮೂರಲ್ಲಿ ಯಾರೋ ಮಾಡ್ಬಿಟ್ಟು ಹೊಂಟೊಗರಲ್ಲ. ಹ
ನಾ ಮಡಗಿದದಂತ
ಹ್ಮ ಅದೇ ಹ್ಮ ನ್ಯೂಸಲ್ಲಿ ನೋಡಿದೆ ನಾನು. ಆಗನು ಕಳಸ್ತಿ. ಹ್ಮ ಆ ಗೊತ್ತು ಕಾಣತ್ ಬಿಡು ನಂಗ ಅಂದ. ಹ್ಮ ಹ ನೋಡ ತಕ್ಷಣ ಹ್ಮ ಅದೇ ಅಮವಾಸ್ಯೆ ದಿನನೇ ಮಾಡಿರೋದು ಒಟ್ನ ಹ್ಮ ರಿ ರಿಯಲ್ ಆಗಿ ಬುರ್ಡೆ ಮತ್ತೆ ಅದು ಕೈದ ಕಾಲ್ದ ಅದು ಮೂಳೆ
ಕೈ ಕೈ
ಹ್ಮ
ಇನ್ನೊಂದ್
ಹ್ಮ ಸರಿ ಆಯ್ತು.
ಹ್ಮ